ಅಲೋ.
ಅಲೋ.
ಅಲೋ ಅರಾ ಮೀರ.
ಆರಾಮ ಅದ.
ಹಲೋ. ನಾವ್ ಆರಾಮಿದ್ದೀವಿ ಏನ್ ಮಾಡಕ್ ಕುಂತಿರಿ.
ಸುಮ್ನೆ ಕುಂತಿದ್ದೀವಿ ನೀವು.
ನಾವು ಈ ನಾವ್ ಸುಮ್ನ ನನ್ನ ನಡೆದ್ಯಡ್ ಕೆಂತ ಮಾತಾಡಕ ಕೇನ್ ನೋಡ್.
ಹ್ಮ್ ಮನ್ಯಾಗ ಎಲ್ಲಾರು ಆರಾಮಾರ.
ಹ್ಮ್ ಅರಾಮಾರ ನಿಮ್ ಮನಯಾಗ ಎಲ್ಲಾರ ಅರಾಮಾರ.
ಹ್ಮ್ ನಮ್ಮ ಮನ್ಯಗೂ ಎಲ್ಲಾರ ಆರಾಮ್ ಆರ್.
ಊಟ ಮಾಡಿದ್ರಿ.
ಮಾಡಿದ್ದೀವಿ ನೀವು.
ನಾವು ಮಾಡಿದ್ದೀವಿ ಏನ್ ಮಾಡಿದ್ರಿ ಊಟಕ್ಕ.
ನಾವು ಎಗ್ ದೋಸೆ ಮಾಡಿದ್ದೀವಿ ನೀವು.
ನೀವೇನ್ ಮಾಡಿದ್ರಿ.
ಏಗ್ ದೋಸೆ.
ನೀವೇನ್ ಮಾಡಿದ್ದರಿ.
ನಾವ ದೋಸೆ ಮಾಡಿದ್ವಿ.
ಹೌದಾ. ನಿಮ್ ತಮ್ಮ ಅವರು ಏನ್ ಮಾಡಕ್ ಕುಂತಾರ.
ಆ.
ನಿಮ್ ತಮ್ಮ ಅವ್ರ ಏನ್ ಮಾಡಕೊಂತಾರ ದೇವರಾಜ್ಯಾರಾವಲ್ಲ.
ಅವ್ರಲ್ಲ ಕೆಳಗ ಆಟ ಆಡಕ್ ಕುಂತಾರ. ನಮ್ಮ ಅವ್ವ ಅಲಿ.
ನಿಮ್ಮ ಅಪ್ಪ.
ನಮ್ಮ ಅಪ್ಪ ಕೆಲಸಕ್ಕ ಹೋಗ್ಯಾನ ಇನ್ನ ಬಂದಿಲ್ಲ.
ನಾಳಗ್ ಸಾಲಿಗೆ ಹೋಗ್ಬಬೇಕಾನ ನೀನು
ಹ್ಮ್ ತಾಯ್ತರಲ್ಲ ಆ
ಹೋಮ್ ವರ್ಕ್ ಮಾಡಿದಿ
ಹ್ಮ್ ಮಾಡಿನಿ ನೀವ್ ಮಾಡಿದ್ದಿ
ನಾನೇನ್ ಸಾಲಗಹೋತೀನಿ ನಾನ
ಮೂವತ್ತ
ಸಾಲಿ ಮುಗೀತ ನಮ್ದು ನಾನೇನ್ ಸಣ್ಣಕ್ಕನಾನ
ಮದವಿ ಐತು ಏನೂ ನಿಂದು
ಹ್ಮ ಮತ್
ಮಕ್ಳ ಆಯ್ತು
ಹ್ಮ ಮತ್ತ
ಹೇಳೇಲೇ ಇಲ್ಲಲ್ಲಮದವಿ ಕರೀಲೇ ಇರ್ಲ್ಲಲ್ಲ
ನೀವು ಬೆಂಗಳುರಾಗಿದ್ರಿ ನಾನ್ ಹೆಂಗ ಕರಿಬೇಕಕ್
ಫೋನ ಚಿಕ್ಕಾರದ್ರ ಬರ್ತಿದ್ದ ಅಲ್ಲ
ನಂಬರ್ ಇದ್ದಿದ್ದಲ್ಲ ಅವಾಗ ಯಾವಾಗ ಸಿಕ್ಕಲ್ ಹ್ಮ ಹ್ಮ
ರೇಣುಕ ಕ ಎಲ್ಲ ಆರಾಮಾರಿ ಎಲ್ಲಾ
ಹ್ಮ ಆರಾಮ ಹಾಳ ಹಾಕಿ ಆರಾಮ ಇಲ್ಲ ಸ್ವಲ್ಪ
ಹ್ಮ್ ಅಗಸ್ತ್ಯ ಅರಮಾನ
ಪತ್ತನೇಯಕ
ನನಗೂ ಗೊತ್ತಿರ್ಲಿಲ್ಲ ಇದು ಟೇಟಸ್ಗೆ ಇದ್ದೆಲ್ಲ ನಿನ್ ನೀ ನೋಡಿದ್ಯಾ ಅಗಸ್ತ್ಯ ಅಂತ ಅಗಸ್ತ್ಯ ಅಳುತನ ಏನೂ
ರೇಣುಕಾ ಕನ ಕೈಯಾಗ ಕೊಡಲ್ಯಾ ಮಾತಾಡತಿ
ಹಾ
ಹಲೋ ಆರಾಮಿ ಇಲ್ಲ ನೀನ್ ಆರಾಮಿ
ನಾ ಆರಾಮಿನ ಏನಾಯ್ತೇನಗ
ಸ್ವಲ್ ಜ್ವರ ಬಂದಐತಿ
ಹ್ಮ
ಅದಕ್ಕೆ ಕೈಯಕ್ ಸೂಜಿ ಬಿಟ್ಟಾರ
ಕೈಯಾಗ ಪೂಜೆ ಬಿಟ್ಟಾರಂದ್ರೆ ಸ್ವಲ್ಪ ಜ್ವರ ಬಂದಿರ್ತದಂದ ಜಗ್ಗೆ ಬಂದಿರ್ತದ ಜ್ವರ
ಹೌದನ್ನು ಹಗನೆ ತಂದ
ಹ್ಮ್ ಊಟ ಮಾಡಿದ್ಯನು
ಊಟ ಬ
ಹ್ಮ್ ಟೈಮ್ ಟೇಬಲ್ಗೆ ಗುಳಗನುಂಗ
ಹ್ಮ್ ನಿಮ್ದ ಕಾಲ್ ಮುರದಿತ್ತಂತಲ್ಲ ಸರಿಯ್ತಾನ
ಇವಳ ನನ್ ಕಾರ್ ಕಾಲ್ ಮುರ್ದಿರ್ಲಿಲ್ಲ ಅದು ಲೈಟನ್ ಲೈಟನ್ ನೋಡಕೂ ಕುಂತಿತ್ತಲಾದು ದೊಡ್ಡ ಗುಳ್ಳಿ ಸಣ್ಣ ಸಣ್ಣದಳ್ಳಿ ಆಯ್ ದೊಡ್ಡದಾಗಿ
ಹ್ಮ್ ಹ್ಮ್
ಅದಿಕ್ಕಿ ತೋರ್ಸ್ಕಂಬ ವರ್ಕ್ ಇದ್ವಿ ಸಣ್ಣದ ಬ್ಯಾಂಡೇಜ್ ಮಾಡ್ಯಾರ
ಹೌದ
ಹ ದಿನ ಬ್ಯಾಂಡೇಜ್ ಕಿತ್ತ ಬ್ಯಾಂಡೇಜ್ ಅಷ್ಟ ಮಾಡಿಸಕೊಂಡ ಬರ್ತೀನಿ
ಹ್ಮ್ ಕಾಕಾ ಸೆಣವ ಅಕ್ಕಾ ತಮ್ಮ
ಹ್ಮ್ ಎಲ್ಲಾರಲ್ಲ ಮಾರ ನಿಮ್ಮ ಮನೆಗೆ ಎಲ್ಲಾರಲ್ಲ ಮಾರಲ್ಲವ
ನಮ ಮನಾಗ ಎಲ್ಲಾರ ಆರಾಮದಾರ ಹ್ಮ್ ತಾತ ಅಜ್ಜಿ ಆರಾಮ ಅದಾರ
ಆರಾಮ್ ಇದರ ನಿಮ್ಮಯಿ ಆರಾಮ ಇಲ್ಲ.
ನಮ್ಮಾಯಿ ಆರಾಮಿತ ಅರಾಮ್ ತಪ್ಪಲ್ಲ ನಮ್ ಮಾಯಿ.
ಹ್ಮ ಶಾಲಿಗೆ ಹೋಗಲ್ಲ ಏನು.
ನಾಳೆಗೆ ಅಡ್ಮಿಷನ್ ಮಾಡಿ ಬರ್ಬೇಕು. ಬುಧವಾರ ಹಂಗ ಹೋಗ್ಬೇಕು.
ಹ ಏನ್ ಮಾಡ್ತಾ.
ಅತ್ತಿ ಅದು ನಾಳೆ ಒಂದು ಫಂಕ್ಷನ್ ಐತಿ ಅದಕ್ಕೆ ಅಲ್ಲಿಗ್ ಹೋಗಾಕ ಅದು ಸೀರೆ ಅದು ತೊಕ್ಕಂತಳ
ಮತ್ತ ನಾನು ಇಲ್ಲಿ ಮ್ಯಳ ನಿಂತ್ ನೋಡ್ತೀನಿ ಮ್ಯಳ್
ಹಾ
ನಾನು ನಾನು ನಮ್ಯಾಳಗ್ ಬಂದ್ ನೋಡ್ತೀನಿ ನಿಮ್ ಮ್ಯಾಳ ನಿಂತಳಲ್ಲ.
ಹೌದನ
ಹ್ಮ್ ನಾಳಗ್ ಫಂಕ್ಷನ್ ಒಂಟಿರನಾ.
ಹ್ಮ್ ಹ್ಮ್ ಹೋಗಲ್ಲ
ನಮ್
ಯಾರ್ಯಾರ್ ಹೋತರ
ನಮ್ಮ ಅವ್ವ್ ಒಬ್ಬಕ್ಕೆ ಹೋತಳ.
ಏನ್ ಫಂಕ್ಷನ್ ಅದು.
ಏನೋ ಒಂದಐತೆ
ಹ್ಮ್
ಬೆಂಗಳೂರುಗ್ ಹೋಯ್ತಿ ಏನ್ ನೀನು.
ಇಲ್ಲ ಇವದೊಂದ ಅರಸಿಂಗ
ಹ
ಇದೊಂದ ಅರಸಿ ಇಲ್ಲ ಹಚ್ಚರ್ಂದೆ
ಇದೆ ಅಂತಲ್ಲ ಬೆಂಗ್ಳೂರಿಗ ಹೋಯ್ಯ್ತನ ಅಂತ.
ಹ್ಮ
ಮತ್ತ್ ಮೊದ್ಲೆೇ ಯಳ್ಬೇಕ ಎಲ್ಲಿ. ಮೊದ್ಲೇ ಹೇಳ್ಬೇಕಕ್ಕಿಲ್ಲಂದೆ.
ಒಂದ್ಸರಿ ಹಂಗ ಆತದ ಒಂದ್ಸರಿ ಹಿಂಗ ಆತದ.
ಹ
ಊಟ ಮಾಡಿದ್ದಲ್ಲ.
ಮಾಡಿನಿ
ಏನ್ ಮಾಡಿದೆ.
ಹ ಪತಿದೋಸೆ ಹ್ಮ್ ಮತ್ತೆ ಆಯ್ತ ಅಷ್ಟೇ ತಿಂದೀನಿ.
ಗೋಳಿಗೆ ಯಾವ್ಯಾವ ಯಾವ ಟೈಮಿಗೆ ಕೊಟ್ಟ.
ಅದು ಸಂಜೆ ಮಾತ್ರ ಕೊಟ್ಟಾರ.
ಹ್ಮ್ ಸಂಜೆ ಮಾತ್ರ ಕೊಟ್ಟಾರ ಒಂದು ಸಂಜಿಕ್ಕೂ ಸಂಜೆಗ್ ಮಾತ್ರ ಕೊಟಾರಂತ ಒಂದ್ ಹದ್ನೈದು ಕೊಡ್ಬೇಕು ಯಾ ಟೇ ಗುಡಗ್ ಕೊಟ್ರ ಗ
ಮತ್ತ ಒಂದ್ ಹದ್ನೈದ ಕೊಟ್ಟಾರನು.
ಹದ್ನೈದ ಏನ್ ಕೊಟ್ಟಿಲ್ಲ.
ಹ್ಮ್.
ಏನು ಏಳೆಂಟ್ ಕೊಟ್ರು.
ಹೌದ ಟೈಮ್ ಟೇಬಲಗಿ ನುಂಗ ಆರಾಮ್ ಮಾಡ್ಸಿಕ.
ಹ್ಮ್ ನೀನು ನುಂಗ. ನಿನ ಕಾಲು,
ಮನೆಗೆಲ್ಲಾ ಎಲ್ಲರ ಆರಮಾರಿಲ್ಲ. ಅಗಸ್ತ್ಯ, ದೇವಮಕ್ಕ, ನಿಮ್ಮ ಅತ್ತಿ,
ಹಾ. ಎಲ್ಲಾರು ಆರಾಮದರ.
ನಮ್ಮ ತಮ್ಮ ಆರಾಮ್ ಆನನು.
ಹ್ಮ್ ನಿಮ್ ತಮ್ಮ ಆರಾಮ್ ಆಡ್ತಾನ ನೋಡು.
ಹ್ಮ್ ಕಾಲು ಬಂದವ ಅನ ಅತಗ.
ಕಾಲ್ ಬಂದ್ವ.
ಹ್ಮ್ ನಡೀತನ ಫೋಟೋಸ್ ಬಿಡು ಆಮೇಲು.
ಹ್ಮ್ ಬಿಡ್ತೀನಿ. ಕಾಲು ಹುಟ್ಟಿದ ತಕ್ಷಣನೇ ಇರ್ತಾವ ಅವ್ ಕಾಲು.
ನಡಿದಾಡ್ತೇನ ಅನ್ನೂನು.
ಮತ್ತ್ ನಡದ ಇದ ಕಾಲ ಬಂದವ ಅಂದ್ರ ಬಂದವ ಅಧ್ಯಾಲ.
ಹ್ಮ್ ಮತ್ತನ್ ಕಾಲ ಹುಟ್ಟಿದ ತಕ್ಷಣ ಇರ್ತವಲ್ಲ ಅದಕ್ಕೆ ಬಂದವಂದೆ.
ನಾ ಬ್ಯಾರೆ ತರ ಕೇಳಿನಿ, ಬ್ಯಾರೆ ತರ ಹೇಳಿದಿ, ಎಲ್ಲಿದೀ ಮ್ಯಾಳಿಗಿ ಮ್ಯಾಲ ಇದ್ಯಾ ಇಲ್ಲ ಮನೆಗೆ ಇದ್ಯಾ.
ಮನೆಗ ಮಕ್ಕಂಡಿನಿ.
ಯಾ ವಾಯ್ಸ್ ಚೇಂಜ್ ಆಗಿದ್ದು ಫಸ್ಟ್ಗೆ ಮಾತ್ ಅಡ್ ದಾ, ನಂಗ್ ಫಸ್ಟಿಗೆ ಅನ್ಸಿತ್ತ ನೀನು, ಅರಾಮೇರ ಬಾರಾಮೇರಲ್ಲ ಅಂತ.
ಹೌದನುಮೂಲ.
ಹ್ಮ್.
ಒಂದು ಜೀನ್ಸ್ ಪ್ಯಾಂಟ್ ಬರ್ತಿತ್ತು ಇವತ್ ಬಂದೇ ಇಲ್ಲ.
ಹೌ ಹೌ ನೀ ಎದ್ರಗ ಆರ್ಡರ್ ಮಾಡ್ತಿ. ಅಯ್ ಮೀಶೋದಾಗ ಆರ್ಡ್ರ ಮಾಡಗೆ ಜ್ಜ ಅ ಲೇಟ್ ಆಗ ಕೊಟರುನು ಬೇಗ ಬರ್ತದ. ಒಂದು, ನಾಲ್ಕು ಐದಾರು ದಿನ ಐದು ಐದು ಇವಾಗ ಇವಾಗ ಜು ಲೈ ಎಷ್ಟು, ಎಷ್ಟನೇ, ತಾರೀಕ ಹೇಳು.
ಎಷ್ಟೇನ ಗೊತ್ತಿ
ಇವಾಗ ಎಡ್ ಅನಕ. ಹತ್ತನೇ ತಾರೀಕು ಬರ್ತದಂತ ಅನ್ಕ.
ಆ, ಆ ಇದು ಆ ಏಳು ಆ ಎಂಟನೇ ತಾರೀಕ ಬರ್ತದ್. ನೋಡ. ಆ ಎಡ್, ಮೂರ್, ದಿನ ಹಿಂದಿ ರಟ್ಟಿಲೇ ಬರದೀವಿಲ್ ಅಂದ್ರ, ಅಲ್ಲಿ ಅವ ಹತ್ರ ಮಾಡಿದ್ರ, ಎರಡ ಮೂರ್ ದಿನ ಲೇಟ್ ಆಗಿ ಬರ್ತದ.
ಹೌದ ಅನು.
ಮೀಶೊದ್ಗಾ ಆಫ್ ಫರ್ ಬಿಟ್ಟಿದ್ರಲ್ಲ ಓದ್ತೇನಳ್ ಎಂತೂ ಆರ್ಡ್ರ ಮಾಡ್ಲಿಲ್ನು.
ಇಲ್ಲ ಆರ್ಡರು ಆಗ್ಲಿಲ್ಲ
ಏ ನನಗೆ ಹೇಳಿದ್ರೆ ಆರ್ಡರ್ ಮಾಡಿ ಕೊಡ್ತಿದ್ನಲ್ಲ. ನಿನ್ ಬರ್ತಡೇ ಇತ್ತು ಗಿ ಫ್ಟ್ ಕೊಟ್ಟಂಗ ಆಗ್ತಿತ್ತು ನಾನೇ ರೊಕ್ಕ ಕೊಡ್ತಿದ್ದೆ.
ಹೌದನು.
ಇವಾಗ ನಾವು ಹಬ್ಬ ಇತ್ತಲ ಮೋರಂ.
ಹ್ಮ್.
ಅವಾಗ ಬಟ್ಟಿ ಆರ್ಡ್ರ ಮಾಡಿದ್ದೆ. ನಮ್ಮ ಫ್ಯಾಮಿಲಿ ಎಲ್ಲರೂ ಆರ್ಡರ್ ಮಾಡಿದ ನಮ್ಮ ಅಪ್ಪ ನಮ್ಮವು ನಮ್ಮ ನಮ್ಮ ಅವಒಂದ್ ಸೀರೆ ಬ್ಲ ಬ್ಲೌಸುನು ಅವ್ರೇ ಹೊಲ್ದಿರೋದೇ ಕೊಡ್ತಾರೆ ಓ ಇದ ನಾವು ಫ ನಮ್ಗೆ ಇಷ್ಟು ಬರ್ತದ ಅಷ್ಟು ಹೊಳ್ಸಕೇಬೇಕು ಸಿರಿ ನಮ್ಮ ಅಪ್ಪ ಪಂಚ ಪಂಚೆ ಮತ್ತು ಟಿ ಶರ್ಟ್ ಶೆಲೆ ಮಾಡ್ರ ಮ ನನ್ ತಮ್ಮಂದಿರ್ಗ ಚಿಕ್ ಚಿಕ್ಕದು ಸೇಮ್ ಕಲರು ನ ನನ್ಗೆ ಲಂಗ ದೋಣಿ ಮಾಡಿದ್ವಿ
ಹ್ಮ್ ಬ ಹ್ಮ್ ಆಯ್ತು ಕಟ್ ಮಾಡ
ಆಯತು
ನದು
ನೀನೇ ಕಟ್ ಮಾಡ